ಹಲೋ ಹಲೋ ಹೇಳಿ ಮ್ಯಾಮ್. ಹಾ ಸರ್ ಚೆನ್ನಾಗಿದೀರಾ. ಚೆನ್ನಾಗಿ ಇಡೀವಿ ಮೇಡಂ ಬಾಳ ದಿನ ಆಗಿತ್ತು ನೀವ್ ಫೋನ್ ಮಾಡಿ. ಹೌದು ಸರ್ ಹಾ ಮೇಡಂ ಏನ ನಾಷ್ಟ ಆಯ್ತಾ ಆಯ್ತು ಸರ್ ನಿಮ್ದು.
ನಮ್ದು ಆಯ್ತು
ಮಮ್ಮಿ ಹುಂ ಮತ್ತೆ ಚಲೋ ಬರ್ತಾರ ಅಂತ ತಗೊಂಡ್ . ಸರ್ ಅದು ಇಬ್ಬರಿಗಾಗಷ್ಟು ಕೊಟ್ಟ ಬೀಟಿದಾರೆ ಸರ್. ಹೌದ ಹೌದು ಸರ್ ಕುಂಡಿ ಹಾ. ಹೌದು ಸರ್. ಹ ಡಿಂಪಲ್ ನನ್ ಮಗಾ ಯಾರು ಅಂತ ಕೇಳ್ತಿದಾನೆ ಹ್ಮ ಹ್ಮ.
ಹ್ಮ್ ಹ್ಮ್.
ಏನ್ ಮಾಡ್ತಿದ್ದೇನೆ ನಿಮ್ಮ ಮಗ ಯದ್ನ.
ಎದ್ದ ಅವನು ಅವ್ ನಾ ಮಮ್ಮಿ ಜೊತೆ ಮಾತಾಡ್ತೇನೆ ಅನ್ಕೊಂಡು ಮಮ್ಮಿ ಅಂತಿದ್ದಾನೆ.
ಹ್ಮ ಹ್ಮ ಈಗ ಅವರ ಮಮ್ಮಿ ಆಚೆ ಕಡೆ ಹೋಗಿದರೆ ಇವತ್ತ್. ಹ್ಮ.
ನಾನು ನ ಹ ಆರಾಮಿದ್ದೇನೆ ಮೇಡಮ್ ನಮ ನಾನು ನಮ್ ವೈಫ್. ನ ಆಫೀಸಿಗೆ ಕಳಿಸಿ ನಾನ್ ಮನೆಲ್ಲಿ ಕೆಲಸ ಮಾಡ್ತೀನಿ.
ಹ್ಮ್ ಹ್ಮ್. ಹೌದಾ ಸರ್ ಹ್ಮ್ಮ್ . ಹೌದು ನೀವು ಕೆಲ್ಸ ಮಡದತ್ತಾನೆ.
ಮಾಡ್ತಿದ್ದೇ ಮೇಡಮ್ ಇಂಟ್ರೆಸ್ಟ್ ಇಲ್ಲ ಏನ್ ಮಾಡೋದ ಸುಮ್ನೆ ಆಗಿನಿ.
ಇದರಲ್ಲೇ ಖುಷಿ ಇದೆ.
ಹೌದ ಮಾಡ . ಯಾವ್ದೋ ಹೋಟೆಲ್ ಕತೆ ಹೇಳಿದಿರಿ ಅಲಾ ಮುಗಿತಾ.
ಹಾ ಮೇಡಮ್ ಅದು ಹೋಟಲ್ದ ಹುಡ್ಕೊಂಡಿದ್ದೇ ವೈಫ್ ಇಲ್ಲಾ ನಾನೇ ಕೆಲ್ಸಕ್ ಹೋಗ್ತೀನಿ. ಹೋಟೆಲ್ ದವರ ಐ ಟಿ ಜಾಬ್ ನೋಡ್ಕೊಂಡ್ರ.
ಹಾ. ಹೌದಾ ಸರ್ ಹ.
ಹ್ಮ್ ತಿನ್ನ ಬಿಟ್ಟಿದ್ದೀನ ಅಲ್ಲ ಕೆಲ್ಸ. ಮೊನ್ನೆ . ಅವರು ಟೆಸ್ಟಿಂಗ್ ಗೆ ಮಾಡ್ತಾರೆ ಮೇಡಂ.
ಸಬ್ ರಾ.
ಟೆಸ್ಟಿಂಗ್ ಮೇಡಮ್, ಟೆಸ್ಟಿಂಗ್
ಹೌದು ಹ್ಮ
ನಮ್ತಾರಲ್ಲ ಅವ್ರರು ನನಗ್ ಗೊತ್ತಿರ್ಲಿಲ್ಲ ಅದು ಈಸ ದಿವಸ. ಅವ ಮನೇಲಿ ಕಾಲಿದ್ರು ಅಂದ್ಕೊಂಡಿದ್ದೆ. ಅವಳ ಜನಾಗಿ ಕೋರ್ಸ್ ಎಲ್ಲ ಮಾಡಿದ ಆನ್ಲೈನ್ನಲ್ಲಿ ಮೊನ್ನೆ ಜಾಬ್ ಆಗಿದೆ ಹೋಗ್ತಿದ್ದಾರೆ. ನಾನು ಇದನ್ನ ತಪ್ಪು ತಿಳಕೊಂಡಬಿಟ್ಟಿದ್ದೆ.
ಹೌದ, ಸರ್ ಹ್ಮ್-
ನೋಡ್ರಿ ಮತ್ತೆ ಮಗು ನೋಡ್ಕೊಂತತಿದೀರಿ. ಎಲ್ಲಾ ನೀವ್ ನೋಡ್ಕೋರೀ ನಾನ್ ದುಡಿತೀನ ನೀವ್ ದುಡಿದಿರದು ಆಯ್ತು. ಅಂದ್ರ ನೀವು ದುಡಿದ್ರ ಸಾಕು ನಾನ್ ದುಡಿತೀನಿ ನೀವ್ ಮನೇಲಿ ಇರ್ರಿ ಸ್ವಲ್ಪಮಗು ದೊಡ್ಡದಾಗೋವರ್ಗು. ಆ ಮೇಲೆ ನಿಮ್ ಹೆಂಗಾರ ಹೋಟಲ್ ಇದೆಯಲ್ಲ ಹೋಟ್ಲ್ ಹೋಗೋ ಅಂತೀರಿ.
ಹೌದಾ, ಎಷ್ಟು ಕೋಆಪ್ರೇಟಿವ್ ಸರ್ ನೀವು
ನಾನಲ್ಲ ಮೇಡಮ್ ಅವರು
ಹ್ಮ್, ಹ್ಮ್-
ಹ್ಮ್, ಮತ್ತ ಮೇಡಮ್-
ಹೇಳ್ಬೇಕು ಸರ್ ಮಗನ್ ಊಟ ಆಯ್ತಾ.
ಇವತ್ತಿನಿ ಎಲ್ಲ ತೊಳದು ಬೆಳದ ನಮ್ದೇ ಅವಳ ಬರ ಅಡಿಗೆ ಮಾಡಿರ್ಬೇಕಾ ಹ್ಮ್, ಎಲ್ಲ ಮಾಡ್ಬೇಕಲ್ಲ ಹೋಟ್ಲಲ್ಲಿ ಮಾಡಿ ರೂಡಿ ಅಲ್ವಾ ಹಾ, ರೂಡಿ ಇದೆ ಮಾಡ್ತೀವಿ. ಹ್ಮ್,
ಸರಿ ಸರಿ ಹ್ಮ ಹ್ಮಂ
ಮತ್ತೆ ನ್ ಮೇಡಮ್ ನಿಮ್ದು ಊಟ, ಹೌದಾ, ನಿಮ್ ಕಡೆ ಎಲ್ಲ ಚಛ ಲ ಬಟ್ರೆ ಸಿಗ್ತಾವ ನಾರ್ತ್ ಇಂಡಿಯನ್ ಫುಡ್ ಎಲ್ಲ
ಹಾ, ಸರ್ ಇಲ್ಲಿ ನನಗ್ ಇಷ್ಟ ಆಯ್ತು. ಹಂಗಾಗಿ ತಗೊಂಡೆ.
ಓಂ, ಒಳ್ಳೇದು ಮೇಡಮ್. ಹ್ಮ್, ಮತ್ತೆ ಮೇಡಮ್
ಹೇಳ್ಬೇಕು ಸರ್ ಹಾ, ಆರಾಮಿದಿವಿ ಸರ್ ನನ್ನ ಮಗನು ಅರಾಮಿದಾನೆ
ಎಲ್ಲಿ ಸ್ಕೂಲಿಗೆಒದ್ನಾ
ಸ್ಕೂಲಿಗೆ ಹೋಗಕವ್ ಏನ ಚಿಕ್ಕವನು ಸರ್ ಟೂ ಇಯರ್ಸ್ ಇವಾಗ.
ಹ್ಮ್, ಹ್ಮ್ ಮತ್ತೆ ಅಲ್ಲಿ ಊರಲ್ಲಿ ಯಾವ್ದಾದ್ರು ಆಗ್ಬೇಕು. ಅಂಗನವಾಡಿ -ಗಿಂಗನವಾಡಿ ಹ್ಮ್, ಹ್ಮ್ ಆಯ್ತ ಮೇಡಮ್ ಟೈಮ್ತ್ ಹುಡುರ ಚಲಿತ ಇವಾಗ
ಟೆನ್ ಮಂತ್ಸ್ ಆದರೆ - ಫನ್ಂತರಂದ ಹ ಸರ್ ಹ ಹ
ಯಾರು ಬಿಡೋದಿಲ್ಲ ಮೇಡಮ್ ಅದೇನ್ ದೊಡ್ಡದಿರಲ್ಲ ಹ್ಮ್, ನಾನು ಬಡ ಅಂದಕೊಂಡಿದೀಯ ನುವ ನೀನು ನಾನು ನಿಂಗೆ ಸಿಕ್ ಮಂತ್ ತ್ರೀ ಮಂತ್ ಆಗಿದ್ದೀನಿ. ಹಾ,
ಸರಿ, ಹ್ಮ್, ಹ್ಮ್ -
ಸಂಡೇೆಯಲ್ಲಿ ಹೋಗಿದ್ರೆ,
ಇಲ್ಲಿ ಇಲ್ಲಿ ಸರ್ ಮನೇಲಿ ನಾವು ಹಳ್ಳಿಲ್ಲಿ ಇರೋದು ಹಂಗೆಲ್ಲ. ವೀಕೆಂಡು ಆ ಥರ ಎಲ್ಲೂ ಹೋಗಲ್ಲ ಮನೆಯಲಿ ಇರ್ತೀವಿ ‌.
ಹೌದಾ,
ಯಾವಾದ್ರೂ ಫಂಕ್ಷನ್ ಇದ್ರೆ ತೊಟ್ಲ ಮದುವೆ ಇದ್ರಷ್ಟೇ ಹೋಗೋದು.
ಹೌದ ಮೇಡಮ್
ಹೌದು
ಹ ಹಾ ಚಲೋ ಬಿಡಿ ಮೇಡಮ್ ನಿಮ್ದೆ ಇಲ್ಲಿ ಬೆಂಗಳೂರ ಅಲ್ಲ ಸಂಡೆ ಗಿಂಡೇ ಬಂದ್ರೆ ಹೊರಗೆ ಹೋಗ್ಲೇಬೇಕು
ನೀವು ಮನೇಲಿ ಇರ್ತರಲ್ಲ್ ಬೇಜಾರ ಏನಪ್ಪ ನಮ್ಗಂದ್ರೆ ಇ ಇಲ್ಲಿ ವಾತಾವರಣ ಚೆನ್ನಾಗಿತ್ತು ಹಳ್ಳಿ ವಾತಾವರಣ ಒಳ್ಳೆ ಗಾಳಿ ಬೆಳಕು ನೀವು ಅಂದ್ರೇ ಅದೇ ರೂಮಲ್ಲೇ ಇರ್ತಿರಲ್ಲ ಹಾಗಂಗಿ ಹೊರಗೆ ಹೋಗ್ಬಿಟ್ಟ್
ನೀವು ಹಂಗ್ ಪುಣ್ಯ ಮಾಡಿದ್ರರಿ ನಾವು ಹಿಂಗ್ ಪುಣ್ಯ ಮಾಡಿದ್ವಿ ಹ್ಮ್
ಮತ್ತೆ ಸರ್ ಚೋಲೋ ಬಟ್ಟ್ರೀ ಜಾಸ್ತಿ ತಗೊಂಡುಬಿಟ್ಟಿದ್ದೀನಿ ತಿನ್ನಕ್ಕಾ ಆಗತ್ತಿಲ್ಲ.
ನೋಡಿ ತಗೋಬೇಕ್ ತಾನೆ ನಿನಗೆ ಎಷ್ಟ್ ಆಗತ್ತೆ ಅಷ್ಟು ಹ್ಮ್
ಹ್ಮ್ ಇಬ್ಬರು ತಿನ್ಬೋದು ಸರ್ ಅಷ್ಟು ಕೊಟ್ಟಿದ್ದಾರೆ. ಹ್ಮ್ ಇಬ್ಬರ್ ತಿನ್ನಬಹುದು ಸರ್ ಅಷ್ಟು ಕೊಟ್ಟಿದ್ದಾರೆ. ಸರ್ ನಂಗ್ ಗೊತ್ತಿರಲಿಲ್ಲ ಸರ್ ಫಸ್ಟ್ ಟೈಮ್ ತೊಗೊಂಡೆ. ಇಲ್ಲ ಸರ್ ಟೆನ್ ಮಿನಿಟ್ಸ್ ಮುಗಸಲೇಬೇಕ್. ನಮಗ ಅವಾಗಿಂದ ಕಾಲ್ ಬರ್ತಾ ಇದೆ.
ಹ್ಮ ಇರ್ಲಿ ಬಿಡಿ ಮತ್ತೇನ್ ಮೇಡಮ್
ಹೇಳ್ಬೇಕು ಸರ್ ಆರಾಮ ಮೇಡಂ ಆ ಸ್ ಒಂದು ನಿಮಿಷ ಸರ್ ಹಲೋ ಸರ್ ಹಲೋ
ಹಲೋ
ಹಲೋ ಹಲೋ ಅಜಿಯೋ ಅಜಿಯೋ ಅವರು ಅಜಿಯೋ ಅವರದು ಕಾಲ್ ಬರ್ತಾ ಇದೆ. ಹ ಅವರು ಅವಾಗಿಂದ ಕಾಲ್ ಮಾಡತ್ತಿದ್ದಾರೆ ನನಗೂ ಸರಿ ಸರ್ ಮಾಡ್ತೀನಿ
ಹ್ಮ್
ಹಲ್